ಹಲೋ
ಹಲೋ ಹಲೋ ಬಾಬೂಾ ಮಾತಾಡಲಾಗಿದೆ ಯಾಕ ಮಾತಾಡಲಾಗಿದೆ ಯಾಕ ಇಲ್ಲ ತು ಮಾತಾಡಲ್ಲಾ ಗಿ
ಏನಿಲ್ಲಪ್ಪ ಮಾತಾಡೋಲತಿ ಎಲ್ಲಾ ನೀವ್ ಬಿಜಿ ಇರಿ.
ದೇ ನಿಮ್ದಪ್ಪಾನುವ ಭಗವಂತರ ಜಾರವಾಾ ಮಾಡ
ಭಗವಂತರಾಯ ಏನ್ ಕೆಲ್ಸ ಎಲ್ಲ ಏನಲ್ಲಾ ಇಂತ ಕೆಲ್ಸ ಮಾಡ್ಕೊತ್ಕೊಂಡಂಬಿರ್ತ ನಾ ಬರೇ‌ ಉದ್ದ ಎಲ್ಲಾರ್ದ ಅವನೇ ನೋಡಬಲ್ಲಿ
ಸಿನಿಯರ್ ಸಿಮಾ ಮೆಸೇಜ್ ಮಾಡ್ಕೊತ ಕುತ್ತಾನ.
ಅದೇ ಮಾಡ್ತಾನು.
ಮೆಸ್ಸೇಜ್ ಮಾಡ್ತನ ಬರೆಪ್ಪಾ ಬರೆ ಎಲ್ಲರಿಗಿ ಹ್ಮ್ ಏನ್ ಮಾತಾಡಕತ್ಯಪ್ಪ ಕೆಲ್ಸ ಉಂಟು
ಏನಲ್ಲಿ ಊರಾಗಿದ್ದೀನಲ್ಲಾ ಸ್ವಲ್ಪ ನೆಟ್ವರ್ಕ್ ಕಮ್ಮಿದೆ.
ಹ್ಮ್ ಹ್ಮ್ ವರದ
ಹ್ಮ್
ಡಿಸ್ಮಿಸ್ ಮಾಡುದಿಲ್ಲ ಆ ಮತ್ತೇನು ಇಲ್ಲಪ್ಪ ಇಲ್ಲೇ ಉಳಬ ಎಲ್ಲ ಮಾಡಲ್
ಮತ್ತೇನ್ ನಡದಪ್ಪಾ ಅಂದೆ
ಊಟ ಮಾಡದೇನೊಂದ
ನೋಡಿಯಪ್ಪ
ಹ್ಮ್ ಏನ್ ಮಾಡಿದ್ ಊಟಕ್ಕ ಆ ನೋ ನೋ ಪೇಪರ್ ಕಳೆದಿಟ್ಟ್ ಇಟ್ಟು ಬಂದಿರೆಲ್ಲ. ಹ್ಮ್ ಹ್ಮ್ ನೋಡು ಕೊಡತ ಕೊಟ್ಟಿ ಎಲ್ಲೋ ತಗೋದು ಬಾ ಹ ಬರದ್ ಬಂದಿ ಅಕ್ಟುಲಿ ಅದ ಡಿ ಕೆ ನೋಟ್ಸ್ ಬರ್ಯಾಕತ್ತಿರ. ಬಿಡು ಹ್ಮ ಅಲೆಲ್ಲ ಬಾಳ ಅದಾವೋ ಒಂದ್ ಹ್ಮ್ ಚಲೋ ಅದ ಆದ್ರ ಅವ್ರ್ ಕ್ಲಾಸ್ ಅದ ಅವ್ರುದು ಕ್ಲಾಸ್ ಬ್ಯಾಸರ ಬ ಅಂತ ನೀ ಒಟ್ಟ ಬ್ಯಾಸರ್ ಬರ್ತ
ಎಯಾವ್
ಆ ಭಗವಂತರ ಎಂತ ಒಬ್ಬ ನಾನು ಭಗವನ್ ಆತು ಅಮ್ಮ ಅಪ್ಪ ಆಯ್ತು ಬಾಪು ಆಯ್ತು ಗುರಾಜ್ ಆಯ್ತು ತ
ಇನೊಬ್ಬ ಕಾಂಡೆಷನ್ ಅವ ಕಾಂಡೆ ಹ
ಹ ಲಾಗಭ ಸ್ಟಾ
ನಾವ್ ನೋಡಿವಿ
ಬತ್ತಲ ಹ್ಮ
ನಾಮ್ಗಲ್ಲ ಗೊತ್ತಿಲ್ಲ ಇನ ನಮ್ಮ ಬಾಜು ನೆ ಕುಂಡ್ರುತನವಾ
ಹ್ಮ್ ಮತ್ತ
ಮತ್ ನೋಡಪ್ಪ ಎಲ್ಲ ಹೆಂಗದ ಕಾಲೇಜ್ ಅದು
ಏ ಚೆನ್ನಾಗಿದೆ ಹೌದಲೆ ಇ್ದ ಚೆನ್ನಾಗಿದೆ ಇವ್ರು ಗೊತ್ತು ಇವಾ ರವಿ ರವಿ ಪೂಜಾರಿ ಸರ್ ರವಿ ಪೂಜಾರಿ ಸರ್
ಹ್ಮ್ ಗೊತ್ತಲ್ಲ ಗೊತ್ತಲ್ಲ
ಅ ಹ ಹೌದು
ಗೊತ್ತು
ಬಹಳ ಡೆಂಜರ್ ಅಂತ ತುಂಬ ಇದು ಎಳ್ತಾರ ಹಾರ್ಟಿಕಲ ಟೀಚರ್ ಹಾ ಆರ್ಟಿಕಲ ಟೀಚರ್ ಹೇಳ್ತಾರ ಮತ್ತ
ಹ್ಮ್
ಕುಡಿಸರಂತ ಹೇಳಿ ಆಟ ಆತ
ಹ್ಮ್
ಬಾಳ ಡೇಂಜರ್ ಅವರು
ಶಿವಪ್ಪ ಕರಡಿ
ಇಗ ಇವ ಕರೆಕ್ಟ್ ಹಾ
ಹ್ಮ್ ಹ್ಮ್
ಕರಪ್ಪ ಇನ್ನು ಇದು ಕರಪ್ಪ ಕಿಡಿದ್ರ ಶಿವಪ್ಪ ಕರಡಿ ಸರ್
ಹ್ಮ್
ಸರ್ ಇವ ಏನೋ ಕ್ಲಾಸ್ನಗ ನಕ್ಕಿಲಾ ಹಲೋ ಇವ ಸ್ವಲ್ಪ
ಹೂ ಹ್ಮ್
ಹ ಹಲೋ ನಕ್ಕಿದ ಆದ ಕಾರಣ ನಮ್ಮ ಹಿರಿಯರು
ಹ್ಮ್ ಹ್ಮ್ ಹ್ಮ್
ಹೌದು ನಿ ಇದ್ದೀಪಾ ಅವತ್ತ ಹ್ಮ ಇಂಟರ್ನಲ್ ಬಿಟ್ಟ ಟ್ಟ ಇಂಟರ್ನಲ್ ಇಂಟರ್ನಲ್ ಕಾಮ್ ಕೂಡ ಕೇಳಕ್ ಹೋದರ ಹೋದಾಗ ಕೂಡಲ್ಲ ಹೋಗೋ ನಿನ್ನ ಕ್ಲಾಸ್ನೆಗ ತಪ್ಪು ಮಾಡ್ತಿ ಅದು ಮಾಡ್ತಿ ಬೈದ ಹ
ಹು ಹು
ಹ ಬರೀ ಇಂಥವ ಇಂಥವ ನೋಡಿ ಕರ್ಕೋ ಕಾಲೇಜಿನಗ ಮಾಡದ ಮಾತೇನಿಲ್ಲ
ಸರ್ ಮಾತು ಕೇಳಿಲ್ಲ ಅಂದರೆ ಮತ್ತೆ ಹಾಗೆ ಆಗುತ್ತೆ ಸರ್ ಮಾತು ಕೇಳಬೇಕು
ಹ್ಮ ಹೇಳ್ಬೇಕಲ್ಲ ಹೇಳಂಗಿಲ್ಲಪ್ಪ ಇವ್ರು
ಇನ್ನು ಆಗಲ್ಲ ಕೆಲ್ಸ
ಬಂದ್ವಿ ಕೇಳಲ್ಲ ಇವರು ಸರ್ ಮಾತು ಅವ್ ಇವ ಭಗವಂತ್ ರಾಯ್ನು ಹಗೆ ಎಲ್ಲರಿಗೂ ಶ್ರೀನಾಥ್ ಸರ್ನು ಹಂಗೆ ಮಾತಾನು ನಮ್ಗೂ ಹಂಗೆ ಮಾಡ್ತಾನ ಸರ್ ಗೆ ಹಂಗೆ ಮಾಡ್ತಾನ
ಏ ಭಗವತ್ರಿ ಬರಬರಿ ಇಲ್ಲ ಅವನು
ಅವ್ನಿಗೆ ಅಸಯ್ಯ ಮಾಡಕೊಂತ ಕುತಾರಪ್ಪ ಈಗ
ಮಾಡ್ಲಿ ಬಿಡು ಪಾರ್ ಬರಬರಿಲ್ಲದು
ಪಾಟ ಕೆರ್ಸ ನಾಟ ಹಕ್ಕೆ ಎಸ್ತ ಹಲೋ ನಾ ತಾಕತ್ ಇರ್ಬೇಕು ನಿನ್ನವನು ರಾಜ ಆಗಬೇಕಂದ್ರ ರಾಜ, ಹಲೋ, ಇಲ್ಲಾಂದ್ರೆ ಸುಮ್ನೆ ಬಿಟ್ಟುಬಿಡಬೇಕು ಮಾತಾಡೋಗು ಮಾತಾಡೋದಾಯ್ತ
ಮಾತಾಡೋತನ ಅಲ್ಪಾ
ಹ್ಮ್ ನಮ್ ಕೆಸವ ತಾನು
ಕೇಳಾಗುತ್ತ ಕೆೇಳಸಗುತ್ತ ಹೇಳು
ಕೆಲ್ಸವಾತ ಹೇಳಪ್ಪಾ ಅಂದೆ.
ಮತ್ತೇನಿಲ್ಪ.
ಗಿಡ ಮರ ಏನೇನೋ ಹಚ್ಚಿರಿ ಅಂತ ಕೆಲಕತ್ತಿನಿ ನಾನ್ ಏನು ಮಾತಾಡಿಲ್ಲ ಗಿಡ ಮರ ಕೆಲಕತ್ತಿನಿ ಏನು ಹೇಳಲ್ಲಲಾಗಿದಿ. ಹಲೋ.
ಎಲ್ಲಿ ಹೊಲ್ದಗ್ ಹಚ್ಚಿದ ಮನ್ಯಾಗ ಹಚ್ಚಿದ್ದ? ಹಲೋ.
ಕೆಲಸಲ್ಲಆಗೇದೋ ಬಾಬು ಕೆಲಸಲ್ಲಆಗೇದೋ.
ಕೆಲ್ಸಾವಾತೋ ನಿಮಲ್ಲಿ ಕೇಳಾಕ್ ಹೇಳಿದಾನ.
ಈಗ ಕೇಳಾಗ್ತದ.
ಹಲೋ.
ನಂಬಲ್ಲಿ ಹಾಷ್ಟೆಲ್ದಾಗ ನೆಟ್ವರ್ಕ್ ಇಲ್ಲೇನ ಅದಕ್ಕ ಹಂಗ ಆಗ್ತದ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ.